ಅ ಏನಲ್ವಾ ನೀನ್
ನಾನು ನೆಲ್ಲ ಕುಂತೇನೆ
ಹ್ಮ್ ಚಾ
ಚಾ ಆಗೇತ್ ನಿಂದ
ಅದುೂ ಆೇತಿ
ಹ್ಮ ಹೌದುದ
ಹಾ ಈಗ್ ಹೋದ ಆತೇನೆ
ಎಷ್ಟ ಆದ್ರೆ ಎಕ್ಸಾಮು
್ಮ ಎರಡು ಎಕ್ಸಾಮ್ ಮಾಡತಾವಮ
ಹ್ಮ್ ಹ್ಮ್ ಇನ್ನೂ ಎಷ್ಟ ಅದ
ಇನ್ನೆ ನಾಲ್ಕರ
ಹ್ಮ್
ನಿಂದ
ಇನ್ನಮ್ದ ಇನ್ನುೂ ಮೂರ ಅದಾವ
ಹೌದುನಾ
ಹ್ಮ್ ನಾಳೆ ಒಂದ್ ಐತಿ ಆಮೇಲ್ ಮೂರಾರ
ನೀವ ಅದ ಹಾಕಂತೀನಾ
ಹ್ಮ್ ಓದಾ ಕುಂತಿದ್ದೆ ಈ ಸ್ವಲ್ಪ ಯ್ದನ್
ಹ್ಮ್
ಮತ್ತ ಎಕ್ಸಾಮ ಆದ್ಮೇಲೆ ಏನ್ ಮಾಡ್ಬೇಕ
ಸಾಮ ಆದ್ಮೇಲೆ ಏನ ನೀನು
ನಾನು ಏನಿಲ್ಲ ನಮ್ಮ್ ಅಜ್ಜಿ ಕಡೆ ಹೋಗ್ಬೇಕಾ ಆಮೇಲೆ ಅವಟಮ್ಮನ್ ನೋಡ್ಕೊಂಬರಕ್ ಹೋಗಬೇಕ ಅಷ್ಟ
ಹ್ಮ್
ಹರ ನಮ್ಮಜ್ಜಿ ಕಡೆ ಹೋಗ್ಬೇಕ ಇದು ಹಬ್ಬ ಆಯ್ತಲ್ಲ ಮನೆಿ ಸ್ವಚ್ ಮಾಡಕ್ ಬ ಅಲ್ಲ ರಜ್ಜಿಯ ಅಲ್ಲಿಗೆ ಹೋಗ್ಬೇಕ ನೀನು
ಹ ಟ್ರಿಪ್ ಪ್ಲಾನ್ ಹಾಕಿದ್ವಿ
ಹ್ಮ್ ಎಲ್ಲಿಗ
ಚಿಕ್ಮಂಗಳೂರು
ಹ್ಮ್ ಹ್ಮ್ ಎಷ್ಟ್ ದಿನ
ಮೂರ್ ಜನ ಹಾತೇವಿ
ಹ್ಮ್ ಹ್ಮ್ ಹ್ಮ್ ಎಷ್ಟ್ ಮಂದಿ ಹೊಂಟಿರಿ
ನ ಆರು ಮಧಹನ ಹೊಂಟೇವೆ
ಏನೈಐತಲ್ಲಿ ಚಿಕ್ಕಮಂಗ್ಳೂರೊಳಗೆ
ಏನ ಇಲ್ಲ ನ ಟ್ರೆಕ್ ಮಾಡೋ ಪ್ಲೇಸ್ ಅದಾವ
ಹ್ಮ್
ಹ್ಮ್ ಅಷ್ಟ
ಅಂದ್ರ ಇ ಪ್ಯಾಕೇಜ್ ಒಳಗ ಹೊಂಟಿರ ನ ನೀವ ನೀವ ಸಪ್ರೇಟ್ ಹೊಂಟಿರ
ಇಲ್ಲ ಇಲ್ಲ ನಾವ ಹೊಂಟೆ
ಹ್ಮ್ ಮತ್ತೆ ಇದು ಏನದ ಅಲ್ಲಿ ಅವರು ಅಲ್ಲಿ ಅಲ್ಲಿ ಹೋಗನೂ ಪ್ಯಾಕೇಜ್ ತೊಳಂಗಿಲ್ಲ ನೀವು ನೀವು ಅಡ್ಡಾಡುದನಾ
ನಾ ನಾ ಅಡ್ಯಾಡದು
ಪ್ಯಾಕೇಜ್ ತಗೊಂಡ್ಬಿಡ್ಬೇಕ ಇಲ್ ಅಂದ್ರೆ ಅವ್ರ ಕರ್ಕೊಂಡ ಡ್ಯಾಡಿ ನಿಮಗ ಇರಾಕ್ ಜಾಗ ಎಲ್ಲಾ ಕೊಡುಸ್ತಿದ್ರು
ಇಲ್ಲಾ ನಮಗೆ ಸರಿನ ಸುದಪ್ಪ
ಹೌ ಸರಿ ಅನ್ಸೋದಿಲ್ಲ
ಹ್ಮ್
ಮತ್ತೆ ಏನೇನ ಅದು ಟ್ರೆಕ್ಕಿಂಗ್ ಪ್ಲೇಸ್ ಮತ್ತೇನದಾವಲ್ಲೇ
ಮತ್ತೇಏನ್ ಗೊತ್ತಿಲ್ಲ ನಮ್ಗು ಹೋದ್ಮೇಲೆ ಗೊತ್ತ ಫಾಲ್ಸ್ ಅದಾವ
ಹ್ಮ್
ಅಷ್ಟೆ ಹೋದ್ಮೇಲೆ ಗೊತ್ತಾತಿ ಕರೆಕ್ಟ್ಟ
ನಾವು ಚಿಕ್ಮಂಗ್ಳೂಗೇನು ಹೋಗಿಲ್ಲ ಮಡಿಕೇರಿ ಮಿಕ ಕೇರಿಗೆ ಹೋಗೇವಿ ಚಿಕ್ಕಮಂಗ್ಳೂರಿಗೆೇನು ಹೋಗ್ಯರ ಅಲ್ಲಿ ಮಡಿಕೇರಿ ಒಳಗೆ ಏ ನ ಒಂದಿನ ಹೋಗಿದ್ವಿ ರಾತ್ರಿ ಹೋದ್ವಿ ಆಮೇಲೆ ಅಲ್ಲಿ ಇದ್ವಿ ಆಮೇಲೆ ಮುಂಜಳೆ ಇದ್ದ ಇದು ಹೋಮ್ ಸ್ಟೇ ತಗೊಂಡಿದ್ವಿ
ಹಾ
ಆಮೇಲೆ ಅಲ್ಲಿವೆಲ್ಲಾ ಪ್ಲೇಸಸ್ ನೋಡಿದ್ವಿ ಮಡಿಕೇರಿ ಒಳಗ ಅಟಿ ಎಸ್ಟೇಟ್ ನೋಡ್ಬೇಕಂತ ಹೋದ್ರಿ ಅಜಗ್ ಕಾಸ್ಟ್ಲಿ ಅನಸ್ಪಾ
ಹೌದನಾ
ಆಮೇಲೆ ಸುಮ್ನಂಗ ಕೇಳ್ಕೊಂಡ್ ಬಂದ್ವಿ ಸುಮ್ ಲಡ್ಡಾ ಆಡಕ್ ಒಬ್ಬೊಬ್ರಿಗೆ ಪೈನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಂತ
ಹೌದನಾ
ರಾಜಾ ಸೇಟ್ ಗಾರ್ಡನ್ ನೋಡಿದ್ವಿ ಆನೆ ದುಬಾರಿ ನೋಡಿದ್ವಿ ಜೊಕ್ಕ ಹನಿಗಳಿದ್ವಲ್ಲೇ
ಹಾ
ಹ್ಮ್ ಜಗ್ಗ ಹನಿಗಳಿದ್ವ ಅದ್ ನೋಡಿದ್ವಿ ಅಲ್ಲೇ ಒಂದ್ ಸ್ವಲ್ಪ ಹೊತಿದ್ದಂಗ ಆಟು ಅದಕ್ ಊಟ ತಿನ್ಸಿದ್ರಿ ಊಟ ಕೊಡ್ತಾರ ಅವರ ಐವ ರೂಪಾಯಿ ಒಂದ ಅಂದ್ರೆ ಈಗ ಹುಲ್ ಒಳಗ ಆ ಬ ಬತ್ತದ ಹೂಲ್ನಾಗ ಇದು ಹ್ಮ್ ಗೋಧಿ ಗೋಧಿ ಎಲ್ಲಾ ಒಳಕ್ ಹಾಕಿಂಗ ರೌಂಡ್ ಮಾಡಿ ಕಟ್ಟಿ ಇಟ್ಟಿರ್ತಾರ ಅದು ಒಂದೊಂದ್ ಐವತ್ ರೂಪಾಯಿ ಅದಕ್ಕ ಕೊಡ್ಬೇಕ ಅನಿಕ್ ತಿನ್ಸುದ್ ನಾವು ಅಂದ್ರೆ ಇಷ್ಟ ಟೈಮಿಂಗ್ ಅಂತ ಇರ್ತೇತ ಅದ್ರೊಳಗ ಅಲ್ಲಿ ಬಿಡ್ತ ಟರ್ ನಮ್ಮಾಗ ಅವವಾಗ ತಿನ್ಚೋಗೆ ಆಮೇಲೆ ಅಲ್ಲೇ ಹಿಲ್ ಪಾಯಿಂಟ್ಗ್ ಹೋಗಿದ್ವಿ ಇದ್ರಾಗ ಜೀಪ್ನ್ಯಾಗ
ಹಾ
ನ ರೋಡು ಫುಲ್ ರೋಡ್ ಸರಿ ಡಬ ಡಬ ರೋಡು ಫುಲ್ ಎಲ್ಲಿ ಹಾಲ್ ಪೆ ಹೋಗಕ ಭ ಮೆಾಲ ಹೋಗ ಅದ ವ್ಯೂ ಪಾಯಿಂಟ್ ನೋಡ್ಕೊಂಡ್ ಬರದ ಬರ ಮುಂದ ಹಂಗ ಆಯ್ತ ರೋಡ್ ಅವ್ರಾಗ ಕರ್ಕೊಂಡ್ ಹಕರ್ ಜಿ ಪಿ ಒಬ್ಬೊಬ್ರಗ ಹಂಡ್ರೆಡ್ ಅನ ಒನ್ ಫಿಫ್ಟಿ ಐತ್ ಅಷ್ಟ
ಹ ಹೌದಣ ಇಲ್ಲೂ ಹಂಗ ಆಯ್ತಂತ ನೋಡ್ರಿ ಮುಳ್ಳ್ಯನಗಿರಿ ಪೀಕ್ ಅಂತತ್ ಅಂತ
ಹಾ ಮುಳ್ಳಯನಗಿರಿ ಪೀಕ್ ನಮ್ಮ ಪಪ್ಪ ಹೋಗಿದ್ರಲ್ವಮ್ಮೆ ಮುಳ್ಳಯನಗಿರಿ ಪೀಕ್ ಈಗ
ಹೌದಣ ಅಲ್ಲೇ ಹೋಗ್ಬೇಕಂತದೇವಿ ಮತ್ ನೇತ್ರಾವತಿ ನೇತ್ರಾವತಿಗ ಅಷ್ಟ ಐತಂತ ಫೈವ್ ಹಂಡ್ರೆಡ್ ಐತಂತತ್ ಒಬ್ರಿಗೆ
ನೇತ್ರಾವತಿ ಫೈವ್ ಹಂಡ್ರೆಡ್ ಅನಾ ಅಂದ್ರೆ ಜೀಪ್ ಒಳ ಕರ್ಕೊಂಡ ಹೋಗ ಕಾರ್ ಅಲ್ಲಿ
ಜಿ ಪಿ ಮತ್ತೆ ಎಕ್ಸ್ಟ್ರಾ
ಮತ್ತತ್ ಎಕ್ಸ್ಟ್ರಾ ಬರೀ ಎಂಟ್ರೆನ್ಸ್ ಫೀಸ್ ಫೈವ್ ಹಂಡ್ರೆಡ್ನಾ
ತ
ಮತ್ತತ್ ಇದಕ್ಕ ಮುಳ್ಳ್ಯನಗಿರಿಗ
ಅಲ್ಲೇ ಅದು ಹಂಡ್ರೆಡ್ ಎಲ್ಲ ಫಿಫ್ಟಿ ಇರ್ಬೋದ ಅದು ಒಂದ್ರ ವೈಹಿಕಲ್ ಮೇಲೆ ಡಿಪೆಂಡ್ ಅಂತ
ಹ್ಮ್ ತಲಕಾವೇರಿ ಅದು ಹೋಗ್ಬೇಕಕ್ ಅನ್ಕೊಂಡ್ ಅದ್ರ ಟೈಮ್ ಆತ ವಾಪಸ್ ಬಂದುಬಿಟ್ವಿ ನಾವು
ಹ್ಮ
ಅಲ್ಲೇನ್ ಹೋಗ್ಲಿಲ್ಲ ಮೈಸೂರ್ ಹೋಗ್ಬೇಕಂತ ಫಸ್ಟ್ ನಾವು ಭೂವಾರ ಸ್ವಾಮಿಗ್ ಹೋಗಿದ್ವಿ ಆ ಆಮೇಲೆ ಅಲ್ಲಿಂದ ಹತ್ರ ಮೈಸೂರ್ಗ್ ಹೋಗ್ಬೇಕ ಅನ್ಕೊಂಡಿದ್ವಿ ಮೈಸೂರ್ ಬೇಡ ಮಡಿಕೇರಿಗೆ ಹೋಗೋಣಂತ ಮಡಿಕೇರಿಗೆಗ್ ಹೋಗಿ ಹೋದ್ವಿ ಆಮೇಲೆ ಇಷ್ಟೆಲ್ಲಾ ನೋಡಿದ್ವಿ ಲಾಸ್ಟ್ ಟೈಮ್ ಮೈಸೂರ್ ಹೋಗಿದ್ವಿ ಅದ್ಕ ಮಡಿಕೇಗ್ ಹೋಗಣಂತ ಹೋದ್ವಿ
ಹಾ
ಮತ್ತ ಮೈಸೂರೊಳಗದ ಮಹದೇಶ್ವರ ಬೆಟ್ಟ ಚಾಮುಂಡೇಶ್ವರಿ ಬೆಟ್ಟ ಎಲ್ಲ ನೋಡ್ಕೊಂಡ್ ಬಂದಿದ್ವಾ ಚೆನ್ನಕ್ ಇದ್ದಾಗ ಹೋಗಿದ್ದೆ ನಾನು
ಹಾ
ಹಾ ಸಣ್ಣಕ್ಗ ಹೋಗಿದ್ದೆ
ಹಾ
ಆಮೇಲೆ ಮ ಅಷ್ಟ ಹೋಗಿದ್ವಿ ಅಷ್ಟ ಆತು ಹಳಿ ಬನ್ ನೋಡ ಅಲ್ಲೇ ಇದು ಮುಳ್ಳನ್ಗಿರಿಗ ಒನ್ ಫಿಫ್ಟಿ ಒನ್ ಹಂಡ್ರೆಡ್ ಅಷ್ಟನಾ
ಹಾ ಅಷ್ಟ ಅಂತ
ಹ್ಮ್ ಅದ ಚಲೋ ಅಲ್ಲ ಮತ್ತತ್ ಅದನ್ನ ಸ್ಕಿಪ್ ಮಾಡ್ಬಿಡ್ರಿ ನೇತ್ರಾವತಿ
ಏ ಎರಡುೂ ಹೋಗ್ಬೇಕಕ್ಂತದೆ ನೇತ್ರಾವತಿನ ಚಲೋ ಆಯ್ತಂತ ಅದಕಿನ ಹ್ಮ್ ಎರಡು ಓಕೆ ಲಾಸ್ಟ್ ಡೇ ಬರು ಮುಂದ್ ಕುದುರೆ ಮುಕ್ಕನ ಹೋಗತೇವಿ
ಅದು ಟ್ರೆಕ್ಕಿಂಗ್ ಪ್ಲೇಸನಾ ಹ್ಮ್ ಹಾ ಹ್ಮ ಮೂರು ಟ್ರೆಕ್ಕಿಂಗ್ ಪ್ಲೇಸ್ ಯಾಕೆ ನೋಡ್ತರ್ ಬೇರೆ ನೋಡ್ಬೇಕ ಇಲ್ಲೋ
ಇರೋದ ಅದಾಯ್ತಲ್ಲ ಮಂಗ್ಗಳೂರ್ದಾಗ
ಚಿಕ್ಮಂಗ್ಗಳೂರುದಾಗ ಹ್ಮ್ ಹ್ಮ್ ಹ್ಮ್ ಅಲ್ಲಿತ್ರತ್ರ ಮತ್ತೆ ಎಲ್ಲ ಅದ ಅಷ್ಟ
ಹಾ ಅಷ್ಟ
ಅಷ್ಟೇ ಆಗುದ ನೀವು
ಅಲ್ಲಿ ರೋಮಜು ಇರ್ತಾವಲ್ಲ
ಹ್ಮ್ ಹ್ಮ್ ಹ್ಮ್ ಅಂದ್ರೋಬಬ್ಬರಿಗಿಗ ನೀವು ಅಜ್ಜ ಮಾಸಲೆಕ್ಕಾ ಅದ್ದಂಗೆ ಎಷ್ಟು
ಒಬ್ಬನಿಗೆ ಐದೈದ್ ಸಾವಿರ ಬರಾತ
ಎಲ್ಲಾ ಹೋಗುದು ಬರುದು ಎಲ್ಲ ಸೇರಿ ಹೆಂಗ ಹೊಂಟಿರಿ
ಕಾರ್ ಮಾಡ್ಕೊಂಡ್ ಹೊಂಟೇವಿ
ಹ್ಮ್ ಹ್ಮ್ ಡ್ರೈವರಾ
ಹಾ
ಡ್ರೈವರ್ ಇರ್ತಾರೇನಾ
ಹಾ
ಹ್ಮ್ ಹ್ಮ್ ಹ್ಮ್
ನೋಡ್ಬೇಕ ಇನ್ನ ಸೆಲ್ಫ್ ಡ್ರೈವ್ನ ಆತಾರ
ಹ್ಮ್ ಹ್ಮ್ ಹ್ಮ್
ಹಂಗ ಆಕತ್ತು ನೋಡ್ಬೇಕ ಇನ್ನ ಡಿಸೈಡ್ ಆಗಿಲ್ಲದು
ಹ್ಮ್ ಹ್ಮ್ ಹ್ಮ್ ಮತ್ತ
ಮತ್ತ ಹೇಳ್ಬೇಕು
ಮತ್ತ ಅಲ್ಲೇ ಮುಂದೆ ಯಾವದರ ಜಾಗ ನೋಡುವಂತದ್ದ ಇದ್ರೆ ಹೋಗ್ ಬರ್ಬೇಕಿಲ್ವ
ಇಡೀ ಚಿಕ್ಕಮಂಗ್ಳೂರ್ ಎಕ್ಸ್ಪ್ಲೋರ್ ಮಾಡಕ ಮೂರ್ ದಿನ ಆಗ್ತೈತಿ ಬರೀ ಎರಡ ಕಡೆ ಹೊಂಟಿಲ್ಲ ಅಲ್ಲೇ ಸುತ್ತಮುತ್ತಲುೂ ಜಗ ಐ ಜಗ ಅಲ್ಲಾಡೋದು
ಹ್ಮ್ ಹ್ಮ್ ಹ್ಮ್ ಹಂಗಾದ್ರೆ ನಿಮ್ ಓನ್ ವೆಹಿಕಲ್ ತಗೊಂಡ್ ಹೋದ್ರ ಚಲೋ ಮತ್ತ
ಹಾ ಇಲ್ಲೆ ಜರಿ ಫಾಲ್ಸ್ ಹೆಬ್ಬೆಫಾಲ್ಸ್ ಯಾವಾವ ಹತ್ತು ಅವ
ಹ್ಮ್ ಹ್ಮ್ ಹ್ಮ್ ಬಿಡ್ತಾರೇನಾ ಅಲ್ಲ ಫಾಲ್ಸ್ನಾಗೆಲ್ಲಾ ಆಡಾಕ
ಒಂದೊಂದ್ ಬಿಡ್ತಾರ ಒಂದೊಂದ್ ಇಲ್ಲಾ ನೋಡೊದು
ಹ್ಮ್ ಬರಿ ನೋಡೊದು
ಹಾ
ಹ್ಮ್ ಹ್ಮ್ ಅವ್ಕಲ್ಲಾ ಏನ್ ಎಂಟ್ರಿ ಫೀಸ್ ಇರ್ತಾತೇನು ಏನಿಲ್ಲಾ
ಅವಕಿಲ್ಲ ಇಗ ಮುಳ್ಳಯಂಗಿರಿ ಮತ್ತ ನೇತ್ರಾವತಿಗೆ ಐತಿ ಹ್ಮ್
ಈಗ ಒಬ್ಬೊಬ್ರಿ ಗೆ ಐದ್ ಸಾವಿರ ಬರ್ತೆತ್ ಅನ್ಕೊಂಡಿರೆ ನಾ
ಹಾ
ನಾವು ನಮ್ಮಜ್ಜಿ ಮನೆಗ್ ಹೋಗ್ಬೇಕ ಆಮೇಲೆ ನಮ್ ತಮ್ಮಂದ ಒಂದ್ ಬರ್ಡೇ ಐತ್ ಅಲ್ಲೊಂದು ಹೋಗ್ಬೇಕಾ ನಮ್ಮ ಮಾಮನ್ ಮಗ ಹ ನೋಡಿದ್ರ ಈಗ ಸ್ಯಾಟರ್ಡೇನ ಬರ್ರಿ ಅನ್ನತಿದ್ದ ಅಂತ
ಹ್ಮ್
ಆದ್ರ ಇಲ್ಲ ಮತ್ತೆ ಅವನ್ ಬರ್ಡೇಗ್ ಬರ್ಬೇಕ ಅನ್ಕೊಂಡೆವಲ್ಲ ಅಂತ ಅವಾಗ ಹೊಂಟ ಹೊಂಟೇವಿ ಹೋಗಿ ಮತ್ತೆ ಎಷ್ಟ್ ನಿಮ್ಗೆ ಎಷ್ಟ್ ದಿನ ಸೂಟಿ ಇರ್ತೈತಿ
ನಮ್ಗೆ ಎರಡ್ ತಿಂಗಳು ಇರ್ಬೋದೇನ
ಹ್ಮ್ ನಮಗೂ ಎರಡ್ ತಿಂಗಳ
ಹಾ
ಅದಕಮತ್ ನಮ್ಮ್ ಅಜ್ಜಿ ಕಡೆ ಸ್ವಲ್ಪ ಹೋಗ್ಬೇಕು ಹ್ಮ್ ಇಲ್ಲಿ ಒಂದ್ ಸ್ವಲ್ಪ ಹೋದ್ರೆ ಮುಗಿತ ಮತ್ತ ನೀವು ಅಲ್ಲೊಂದ್ ಕಡೆ ಹೋಗಿ ಬರದ ಅಷ್ಟೇನ
ಹಾ ಅಷ್ಟ
ತಾಮೇಲ್ ಮನೀಒಳಗ ಹ್ಮ್
ಹಾ ಹೌದು
ಹ್ಮ್ ಮತ್ತ ಏನ್ ಮಾಡಾಕತ್ತಿದೀವಿ ಓದಾತಿದ್ಯಾನ
ಹಾ ಹದತಿದ್ದೆ ನಾಳೆ ಬಿಟ್ಟು ನೋಡ್ದಾನ ಐತೆ ಎಕ್ಸಾಮ್ ನಂದು
ಹ್ಮ್
ನಿಮ್ದ
ನಮ್ದು ಏನ ನಮ್ ನಾಳೆ
ಎಕ್ಸಾಮ್ ಅಲ್ಲಿ
ಎಕ್ಸಾಮ ಮಷೀನ್ ಲೆರ್ನಿಂಗ್ ಐತಿ
ಹ್ಮ್ ಯಾವಾಗೈ್ತ ಅಂದೆ
ನಾಳೆ
ಹಾ
ನಾಳೆ ನೈನ್ ತರ್ಟಿ ಟು ಟ್ವೆಲ್ವ್ ತರ್ಟಿ
ಹಾ
ಹ್ಮ್ ಮತ್ತೆ
ಹೇಳ ಏನ್ ಮಾಡ್ಯಾರ
ಅಡ್ಗಿ ಏನು ಇನ್ನ ಮಾಡಿಲ್ಲ ನೋಡು ಬೆಳಿಗ್ಗೆ ಬೆಣ್ಣಿದ ಮಾಡಿದ್ವಿ ಈಗ ಏನ್ ಮಾಡ್ತಾರ ಗೊತ್ತಿಲ್ಲ ನಿಮ್ದ
ನಮ್ದ್ ಏನ್ ಮಾಡಿದರನಪ್ಪಾ ಮಧ್ಯಾಹ್ನದ ಬೇಡಿಕೆ ಪಲ್ಯ ಅದುೂ ಮಾಡಿದ್ರೆ
ಹ್ಮ್ ಹ್ಮ್ ಹ್ಮ್
ಈಗ ಏನ್ ಮಾಡ್ತಾರ ಗೊತ್ತಿಲ್ಲ ಇನ್ನ ಹೇಳಿಲ್ಲ
ಹ್ಮ್ ಮತ್ತ ನಾವ ಅವವತ್ ಕೂ ಮಡಿಕೇಗ ಹೋದಾಗ ಕೂರ್ಗಗೂ ಬಂದಿದ್ವಿ ಕೂರ್ ಮ್ಯಾಲ ಅಷ್ಟೆ ಮಡ್ಕಿರಿೋಗ ಕೂರ್ ಮ್ಯಾಗ ಏನ ನೋಡು ನೋಡಿಲ್ಲ
ಹ್ಮ್
ಮತ್ ಬಾಳ ಲೇಟ್ ಆಗ್ಬಿಡ್ತ ಭೂವಾರ ಸ್ವಾಮಿಗ್ ಅಷ್ಟ ಹೋಗ್ಬೇಕಂತ ಹೋಗಿದ್ವಿ ನಾವವು ಅಂದ್ರ ಅಬೂವರ ಸ್ವಾಮಿ ಅಲ್ಲಿ ಹೋಗ್ತೇವಲ್ಲ ಅಲ್ಲೇ ದೇವರೈತಿ ಭುವರ ಸ್ವಾಮಿ ಅಂತ ಅಲ್ಲೇ ನಾವ್ ಮನಿ ಕಟ್ಬೇಕ ಅನ್ಕೊಂಡಿರ್ತೇವಂದ್ರೆ ಅಲ್ಲಿ ಬೇಡ್ಕೊಂಡ್ ಕಲ್ಗಳು ಇರ್ತಾವಲ್ಲಾ ಸಣ್ಣ ಸಣ್ಣ್ ಕಲ್ಗಳು ಆ ಕಲ್ ತಗೊಂಡ ಮನಿ ಕಟ್ಟುದಲ್ಲೇ ಹಿಂಗ್ ಮ್ಯಲ್ ಮ್ಯಾಲ ಇಟ್ಟು
ಹ್ಮ್ ನಮ್ದು ನೇತ್ರಾವತಿ ಇದೇನ ವೆಬ್ಸೈಟ್ ಓಪನ್ ಆಗತಿಲ್ಲ ನ ಸರ್ ಅದಗ್ಲಿಲ್ಲಾ ಅಂದ್ರೆ ಮತ್ ಕೂರ್ ಹೋಗಕೇ ನಾವು
ಹೌದೇನಾ ಹೋಗ್ ಬರ್ರಿ ಮತ್ತ ಅದ ಇದುದ ಅಲ್ಲೇ ಒಂದ ಇಟ್ಟಂಗಿ ಕೊಡ್ತಾರ ಅದ ತಂಗಿ ತಗೊಂದ್ ಮನಿ ಒಳಗ್ ಪೂಜೆ ಮಾಡಿದ್ರ ಹಿಂಗ್ ಮನಿ ಕಟ್ತೇವಿ ಇಲ್ಲಾ ಸೈಟ್ ತಗೋತೇವಿ ಅಂತ ಹಿಂಗ ಆಮೇಲೆ ಮಣ್ಣು ಕೊಡ್ತ ಇತಾರ ಅಲ್ಲಿ ಇ್ ಮಣ್ಕ ಕೊಡ್ತಾರ ಅಂತಂದ ಮನಿ ಒಳಗ ಇಟ್ಕೋಬೇಕಕ್ ಪೂಜಾ ಮಾಡ್ಬೇಕಾ
ಹ್ಮ್
ಹಂಗ ಈಗ ಏನಾರ ಈಗ ನಮ ದೊಡ ಪಪ್ಪ ಅವ್ರದು ಹೊಸ ಕೆಲ್ಸ ಈಕ್ ಸಿಕ್ತಂದ ಪ್ರಾಜೆಕ್ಟ್ ಅಲ್ಲಿ ಹೋಗಿ ಪೂಜೆ ಮಾಡ್ಸ್ಕೊಂಡ್ ಬರ್ತಾರ ಹಂಗ ಭೂವಾರ ಸ್ವಾಮಿ ಅಂತ ಐತಲ್ಲೆ
ಹ್ಮ್
ಹಿಂಗ್ ಮನಿ ಕಟ್ಟುದು ಅದ ಹಂಗ ಅದ್ ಬೇಡ್ಕೊಳ್ಳೋ ದೇವ್ರದ ಅಲ್ ಮನಿ ಕಟ್ಟಿ ಬರ್ಬೇಕಕ್ ಅಲ್ ತಗೊಂಡ ನ ಅಲ್ ನೋಡ್ಕೊಂಡ ಅಲ್ಲೇ, ಒಂದು, ಎರಡ್, ತಾಸು ಅದನ್ನಗ ಡಂಗೂರ ಹಾಕೊಂಡು, ಕಂಠನೆ? ... ಬಿಟವಾಳ, ಮತ್ತ್ ಅಲ್ಲೇ, ಇದ್ವಿ! ಪ್ರಸಾದ್ನು ಇರ್ತೇತ್ ಅಲ್ಲೇ? ..
ಹಾ. ...
ಕಾಲಾ, ತಪ್ಪಿಕೊಂಡು, ಮದುವೆ ಆಯಿತಿ? .. ಮದುವೆ ಇಟ್ಟುಕೊಂಡ? .. ದೊಡ್ಡದು, ಐತಿ, ಅದ್ರ, ಬಾಜುಕ, ಗುಡಿ ಐತದ? .. ಈಗ, ಮತ್ತತ್, ಅದನ್ ಸಣ್ಣ ಇಟ್ ಗುಡಿಯಾಗ, ನಿನ್ನ, ದೊಡ್ಡ ಕಟ್ಟಿಸುಕಾ? .. ಹೊರಗಲಾ, ದೇವರ ಮೂರ್ತಿ ಜಗ್ಗ ದೊಡ್ಡದಾಯಿತಿ? ....
ಹ್ಮ್. ..
ಜಗ್ ದೊಡ್ಡದಾಯಿತಿ, ಇನ್ನ? ..
ಹ್ಮ್. ...
ಹ್ಮ್, ಅಲ್ವಂದ? .. ಮೈಸೂರ್, ಕಡೆ ಹೋದ್ರೆ! ಹೋಗ್ ಬರ್ರಿ ಅಲ್ ಮೈಸೂರ್, ಮೇಲೆ, ಹಸೆ, ಹೋಗಕ್ಕಿರನಾ ನೀವು? ...
ಏನ್, ಗೊತ್ತಿಲ್ವಾ ನಂಗು? ..
ಹ್ಮ್, ಹ್ಮ್, ಹ್ಮ್. ...
ಹ್ಮ, ಎಕ್ಸಾಮ್ ಮುಗಸ್ಕೊಂಡ್ ಗೊತ್ತಕತ್ತಲ್ಲಾ? ..
ಎಕ್ಸಾಮ್, ದೀನಾ? ..
ಹ್ಮ್. ..
ಹೋಗ್ ಬರ್ರಿ, ಅದ ಕೂರ್ಗಿಗ ಹೋಗ್ರಿ ಅಲ್ಲಿ ಚಾಕ್ಲೇಟ್, ಸಿಕ್ತಾವ ನೋಡು, ಚಾಕ್ಲೇಟ್? ... ಚಾಕ್ಲೇಟ್, ಅಲ್ಲ, ಏನು, ಸಿ, ಟೀ, ಟೀ, ಪೌಡರ್? ... ಟೀ, ಪೌಡರು, ಕಾಫಿ, ಪೌಡರ್, ಚಲೋ, ಚಿತ್ತತ್ ನೋಡಲ್ಲ? ..
ಹ. ...
ತಕೊಂಡು ತಕ್ಕೊಂಡು ಬರ್ರಿ? ..
ಹಾ! ..
ಹ್ಮ, ಆದ್ರೆ, ಟೀ, ಎಷ್ಟೇಟ್ ಕಾಫಿ, ಎಷ್ಟೆಟ್, ಅದನ್ನ ನೋಡಾಕ್ ಹೋಗ್ಬೇಡ್ರಿ! ಜಗ್ಗ, ರೊಕ್ಕ, ಕೇಳ್ತಾರ ಅವರಲ್ಲಿ? ..
ಹ್ಮ. ..
ಮತ್, ಸುಮ್ನೆ, ನೋಡವು! ಗಿಡ, ಬೆಳೆದಿದ್ದನ್ನು ನೋಡಕ್? .. ಐದು, ಐದುನೂರು, ರೂಪಾಯಿ! ಅಂದ್ರೆ ಬಾಳ ಆಯ್ತಲ್ಲ ಒಬ್ಬರಿಗೆ? ...
ಹ್ಮ, ಅಂದ್ರೆ, ಏನುವು, ಪರ್ಸನಲ್ ಏನು ನಾವು ಎಷ್ಟೇಟ್? ..
ಹಾ, ಎಸ್ಟೇಟ್ ಪರ್ಸನಲ್! ಎಸ್ಟೇಟ್, ಪರ್ಸನಲ್, ಎಸ್ಟೇಟ್, ಇರ್ತ, ಹಾ, ಅವ್ರ? .. ಕೇಳ್ತಾರ, ಅವ್ರ ಕರ್ಕೊಂಡ, ಜೀಪ್ ಒಳಗ ಎಷ್ಟೇ ಫುಲ್, ಅಡ್ಡಾಡದು? .. ಫೋಟೋ, ತಗೋಬಹುದಾ! ಹಿಗೆಲ್ಲ ಮಾಡ್ಬೋದು ಬಟ್? .. ಹಿಗೆಲ್ಲ, ಮಾಡಿ? .. ಮತ್ತ, ಅ, ಹಗೆಲ್ಲ! ಹರೆಯಕೆಲ್ಲ, ಬಿಡಂಗಿಲ್ಲ? .. ಅಲ್ಲೇ, ಬೇಕಾದರೆ ಅವರು? .. ಕಡೆೇನಾ, ಎಸ್ಟೇಟ್, ಕಡೆ, ಅವರು, ಕಾಡೆನಾ, ಇದನ್ ತಗೋಬಹುದು! ಅದೇನದು, ಕಾಫಿ, ಪೌಡರ್, ಟೀ, ಪೌಡರ್, ಎಲ್ಲ? .. ಅವ್ರ್ ಜೊತೆ ಲಾ? ..
ಹಾ! ..
ನೋಡು ಅವರಿಗೆ, ಅಲ್ಲಿ, ಅಂದ್ರೆ ಕಮ್ಮಿಯಾಗಿ ಹಾಕಿಕೊಡೂತಲೆ? .. ನಾನುಸೆಟ್ಟ, ಅವರು, ಅಲ್ಲೇ, ಕಾಫಿನೂ, ರೆಡಿ, ಮಾಡ್ಕ? .. ಕೊಡ್ತಾರ? ...
ಹ, ಹಾ? ..
ಕೊಡ್ತಾರಲ್ಲೇ, ಬಟ್ ಚಲೋ! ಇರ್ತೈತ್ ಕಾಣಿಸ್ತೈತ್, ನಾವ್, ಕಾಸ್ಟ್ಲಿ, ಅಂತ ಹೇಳಿ, ಜಾಸ್ತಿ ಜನ, ಹೋಗಿದ್ವಲ್ಲ! ಅದಕ ಹೋಗ? .. ಇಲ್ಲ, ಇಲ್ಲ? ...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
ದುಬಾರೆ, ಹೋಗಿದ್ವಿ! ದುಬಾರಿ ಎಂಟ್ರೆನ್ಸ್ ಫೀಸ್ ಏನು, ಅದೇನ್ ಜಾಸ್ತಿ ಇಲ್ಲ? ...
ಹ್ಮ್. ...
ಒಬ್ಬರು, ಇದು ಏನದು, ರಾಣಿ! ಇಂಟರ್ವ್ಯೂ ಬಂದು ಫಿಫ್ಟಿ, ಫಿಫ್ಟಿ, ಆಯ್ತು, ಏನೋ? ...
ಹ್ಮ್, ಸರಿ, ಇಡ್ಲಾ? ..
ಪ್ಪಾ, ಹೋಗ್ಬರ್ರಿ ನೀವು? ..
ಹ್ಮ್ ಆಯ್ತು
ಇ
ಹಾ